ಆರಾಮದ ನಾವವು ಆರಾಮದೇ ನೋಡ್ರಿ ಏನ್ ಮಾಡ ಕದರ್
ಏನಿಲ್ಲ ನೋಡ್ರಿ ಅಡ್ಗೆ ರಾತ್ರಿದ ನೀವ್ರೀ ಹೌದ್ರಿ ಮತ್ತೇಏನ್ ಮಾಡಕತ್ತಾರ ಹುಡುಗರ
ಓದದು ಬರಿದ್ರಿ
ಹೌದ ಬರ ಅದು ಟ್ಯೂಷನ್ಗೆ ಹೋಗ್ತಾರ ನ್ ಸಂಜೆಗೆ
ಎಲ್ಲಾರೆ ಆ ಹಾಕಿಲ್ಲ ಮನೆ ಬೇಸಿಯಾಗ ಹಾಕಿದ್ದೆ ಈಗ ಅದನ್ನೇ ಹೆವಿ ಅನ್ನಸ್ತ ಹೋಂವರ್ಕ್ ಬರದೇ ಸುಮಸಪತೆರಾವಂತ ಕಸರ ಯಾಕ್ಲಕ್ ಬಿಡಂತ ಗಪ್ಪ ಏ ನೋಡ್ರಿ
ನಾನೇ ಸುಮ್ಮ ನೆ ಬಲ್ಲಬ್್ರ ಆರ ಮೇಡಮ್ ಅವರು ಸ್ವಲ್ಪ ಮನ್ಯಾಗ ಕೇಳಾದ್ರ ಪ್ಲನ ಆಂಜಿ ರ ಅಂಜಿಕಿರಲ್ಲ ಸ್ವಲ್ಪ ಹೋಮಾರ್ರ ಮಾಡಿ ಕಳಸಿ ಬಿಡವ ಅಂತೇಳ ಹಾಕಿ ನಾವೇ
ಚೆನ್ನಾಗೈತೆ ಅನ್್ ಅಲ್ಲಿ
ಹ್ಮ ಅಲ್ಲೇ ಬರ್ತಾರೆ ಹುಡ್ಗರು ಹೈಸ್ಕೂಲ್ ಹುಡ್ಗ್ಯಾರರು ಅವು
ಹ್ಮ್
ಅದ್ಕ ಮನ್ಯಾಗಂದ್ರೆ ಕೇಳಲ್ಲ ನಮ್ದ ಅಂಜಿ ಹೊಲ ಆಮ್ಯಲ್ ಮಾಡ್ತೀನಿ ಇವಾಗ ಮಾಡ್ತೀನಿ
ಹ್ಮ್ ಹ್ಮ್
ಸುಮ ಎಲ್ಲಾರ ಹಾಕಿದ್ರೆ ಹೋಮ್ ವರ್ಕ್ ಮಾಡಿ ರಿವಿಜನ್ ಮಾಡ್ಸಿ ಕಳಸ್ತಾ
ಹೌದೌದ ಹೌದು ಮತ್ತೆ ಯಾ ತೀರ್ಗ್ ಹೋಗಿದ್ದಿನ್ ೀ
ಹೋದ್ರಿ ಹ್ಮ್ ರಿ
ಒಂದ್ ಪಾರ್ಟ್ ಟೈಮ್ ಫುಲ್ ಟೈಮ್ ವರ್ಕ್ ಅದ ಇಪ್ಪತ್ತೈ್ ಸಪಕ ರೊಕ್ಕ ಮಾಡ್ಕೋಬಹದು ತಿಂಗಳಗ ಅಂತಿತ್ರಿ ಹೋಗಿದ್ದೇನ್ ಸುಮ್ ನೋಡ್ಕೊ ಬಂದ್ರಯತತ್ತು ಬಾಯಿಲ ಎಲ್ಲಿ ಕೇಳೋದು ಎಲ್ಲಾಫೇಕ್ ಬಂದಿರ್ತ ಹೆಂಗದು ನಂಬಬೇಕಂತ
ಹೌದ್ರಿ ಹ್ಮ
ಗ ೆಸಿಗ್ಲಿಲ್ಲ ಅವ್ರು ಯಾರಾಕಿರ್ ಅವ್ರಿ ಫೋನ್ ಹತ್ಕತಿ ಒಟ್ಟ ಫೋನೇ ಹತ್ತತವಲ್ರರಿ
ಫೋನ್ತ ಬಲ್ರಲ್ಲ ಹ
ಮಟ್ಟತ್ತಲಗಾರ ಈಗ ಕಾಯಿ ಅದು ಸುಮ್ಮ್ನೆ ಬಂದ್ಯವಪ್ಪ ಅನ್ಸ್ತ್ರಿ ನಾನು ಫ್ರೆಂಡ್ ಹೋಗಿದ್ದೇನಬ್ರು ಈ ಕೇಬಾಡ್ದ ಆಮೇಲೆ ಮತ್ತೆ ಒಂದ ಅಡ್ ಕೊಯೋಗಿ ಅಗ್ನಿ ಶಾಮಕ್ಕೆ ಕೊೋಗಿ ಎಲ್ಲ ಸತ್ತ ಹ ಅಲ್ಲಿಗೆ ನಿಂತು ಅಲ್ಲೇ ನಿಂತು ಹಟ್ಟಿನ ಕಡೆ ಹ ಅಲ್ಲೇ ಹೋಗಿವ್ರಿ ದೂರಾತ್ರಿ ನಡ್ಕ ಹಂಗೆ ಬಿಸಲ್ ಅಂದ್ರ ಬೀಸಲು ಮಯ ಎಲ್ಲಾ ಬೆವರು ಬರಕ ಹತ್ ಬಿಿಟ್ಟದ ಯಾಕರ ಬಂದಿವವಪ್ಪ ಇದು ಸುಳ್ಳದ ಇದಂಗ ಅದು ಇದೆನ್ ಯಾರ ಪೋನ್ ಎತ್ತವಲ್ಲರ್ ಅಂದ ಹ್ಮ್ ನಂಗ ಮತ್ತ ಹೊಳ್ಳಿ ಅವರು ಫೋನ್ ಹ ಹದ್ರೆ ಹೋಗಿದ್ದೀವಿ ಅವ್ರಂತಾರೀ ಮ ನಾಲ್ಕು ದಿನ ಟ್ರೇನಿಂಗ್ ಅಟೆಂಡ್ ಆಗಬೇಕು ಅಂತ
ನಾಕ್ ದಿನ ಹ್ಮ್ ಅಲ್ಲೇ ಇರ್ಬೇಕೇನ್್ರ ಟ್ರನಿಂಗ್
ಹೋಗೋದು ಬರೋದ ಮಾಡ್ದ ನಡತಂತೆ ರಿ ನೀವ್ ಇರ್ತಿದ್ರ ಇರಿ ಪಿ ಜಿ ಅದಂತ ಹೇಳ್ತಾರ ಹಂಗಾಗಿ ಹೋಗೋದ್ ಬರದ್ ಮಾಡ್ತ ಮಾರ ಏನಿಲ್ಲ ಡಕುಮೆಂಟ್ಸ್ ವೆರಿಫಿಕೇಶನ್ ಸಾವಿರ ರೂಪಿ ಕೊಡೋ ಹಕತ್ತಾರೆ ಅವರು
ಹೌದಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಫಿಕೇಶನ್ ಮಾಡತಾರೆ ಸಾವಿ ರೂಪಾಯ
ಅದೇ ನಕತ್ತ ರೀ ನೀವ ಅಂದಂಗೆ ನಮ್ಮನೆಯವ್ರುೂ ಗೋರ್ಮೆಂಟ್ ನೌಕರಿ ಮಾಡೋರಿಗೆ ಡಾ ಡಾಕುಮೆಂಟ್ಸ್ ವೆರಿಫಿಕೇಶನ್ ಮಾಡ ರೊಕ್ಕ ಸಿಗೋಲ್ಲ ಇವ್ರ ಹೆಂಗಗೆ ಇಸಕೋಟರ್ ಹ ಫ್ರೀ ಇ ತವಾ ಟ್ರೇನಿಂಗ್ ತಗೊಂಡಿಂದ ಅದ್ರ ಬೇಕ್ರ ಜಾಯಿನ್ ಆಗ ಸಿ ರೂಪಾಯ ಕೊಡ್ರ ಅಂತಂದ್ರ ಏನೋ್ ಖಷಿ ಕೇಳ್ತಾರ ಅಂದ್ರೆ ಒಪ್ಗೋತೀವಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಸ್ ಸೆಲೆಂಡ್ ಅಂದ್ರ ಅದೇ ಹಂಗ ಇರ್ತದ ಏ ಮಾಡ್ಬೇಕು
ಗೌರ್ಮೆಂಟ್ ಜಾಬಿಗೆ ಕೇಳಲ್ಲ ಈಗ ಸಲ ಇದಕ್ ದೊಡ್ ದೊಡ್ಡ ಕಂಪ
ದೊಡದರ್ ಕಂಪ್ನಿಗೆ
ಕೊಡ ಐದು ಸಾವಿ ಇ ಪ್ಪತ್ತು ಸಾವಿಕ್ಕೆ
ಅದನ ಹೆಂಗ ಇಪ್ಪತ್ ಸಾವಿರ ಅ ನಾವು ದುಡ್ದಂಗ ಅತ್ರಿ ಅದೊಂದು ಪ್ಲೇ ಸೋರ್ ನಾಗ ಆ್ಯಪ್ ಬರ್ತದ ಅಂತ ಅದ ಆ್ಯಪ್ ಡೌ ಮಾಡ್ಕೋಬೇಕಂತ ಅದ್ರಾಗ ಏನಾರ ನಿಮ್ಮಂತ ರಿ ಈ ಹಿಂಗ ಇಂತದಂದ ದ್ಯಾಪ್ ಅದ ಅದ್ರ ಬಟ್ಟಿ ಚಲೋ ಬರ್ದ ಅಂದ್ರ ನೀವು ತಗೊಂಡ್ರರು ಅದ್ರನಂತ ಇಷ್ಟ ಇಷ್ಟು ಅಂತ ಹೇಳವಲ್ ನಾ ಹೇಳ್ತೀವಂತ ಅಷ್ಟು ಅದಕ್ ಅಮೌಂಟ್ ಬರ್ತಂಂತ ನಮ್ಮ
ಅಷ್ಟ ನೋಡ್ರಿ ಅಂದ್ರೆ ನಾವವು ಸೇಲ್ ಮಾಡ್ಬೇಕಕ್ ಅವಸ ತಗೊಂಡ್ರೆ ನಮ್ಗ ಉಪಯೋಗ ಆ ಇಲ್ಲ ಇಲ್ಲ ಅದು ಈಗ ಚಲೋ ಚಲ ಚಲೋ ಬ್ರಾಂಡೆಡ್ ಬಟ್ಟಿಗೆ ಹೆಸರಿ ಇಡ್ತಾರ ಮಂದಿ ಅವು ಇಂತಥವ ಏನ್ ತೋತಾರ ಇವು
ಅವ್ರ ಹಳ್ತಾರ ಅಯ್ ತಗೋತಾರ ನೀವ್ ಮಾಡ್ಬೇಕಕ್ ಆತರ ಅಂತಾರ
ಹ್ಮ್ ತಗೊಳದ್ರೆ ಈಗ ಹಾಜು ಬಾಜುಗೆ ಹೇಳಿದ್ರೆ ಅವು ಬೇಕಂತ ನಾರ ತಗೊಲ್ಲ ಅವು
ಹಾ
ಉಪಯೋಗ ಆತದಲ್ಲ ಯಾಕೆ ಇವ್ರಗ್ ರೊಕ್ಕ ಮಾಡಂಗ ಮಾಡ್ಬೇಕು
ಇಂತದ ಗೊತ್ತಾಯ್ತ ಅಂತೀರ ಆಯ್ತ ಮಾಡಲ್ಲ ಅವ್ರು ಏನ್ ಯ್ಯಾಪಾರ ಮಾಡಾಕತ್ತ ಏನ್ ಬಟ್ಟಿ ಹಂಗ್ರಿ ಯ್ಯಾಪಾರ್ ಮಾಡಾಕತಿ ಏನ್ ಅಂತ ಕೇಳ್ತಾರ ನಗ ಏನ ತಿಂಗ ಪೇಮೆಂಟ್ ಇತ್ತು ಈತರ ಮಾಡವ ಹಿಂಗ ಹಿಂಗ ಆದ್ ನೋಡು ಮಾಡ್ಕೊಂಡೋರಿ ಏನ್ರೀ ಇಲಕ್ಕಪ್ಪ ಆ ಟೈಮ್ ಮಾಡ್ತರಿ ನ ಅರ್ಧ ಪೇಮೆಂಟ ತ್ರ ಅನ್ನದಾನೇ ಹೇಳ ರ ಇಲ್ಲಂತ ಅದ ಕರೆನ್ಸಿ ಯಾರ್ ಹಾಕೋಬೇಕು ಹ ಅದ್ ಮಾಡಾರ
ಮಾಡ್ಬೇಕು ಮತ್ತ ಆದದ್ರ ಕ್ವಾಲಿಟಿ ಗೊತ್ತಕಲ್ಲ ಮತ್ತತ್ ಬರಿ ಫೋಟೋ ನೋಡಿ ನೋಫೋ ನೋಡಿ ಬಟ್ಟಿ ತಡ್ರೆ ಅವ್ ನಾಳೆ ದಿನ ಏನಾರ ಫಾಲ್ಟ್ ಬಂತ ಅಂದ್ರೆ ಅವವು ತಗೊಳೋ್ರನುೂ ತೊಗೊಳಲ್ಲ
ರಿಟರ್ನ್ ಆಪ್ಷನ್ ಆದ ಇಲ್ಲ ಯಾರಿಗ ಗೊ ಪ್ರಥಮ ಅಂತ ಕೇಳಲ್ವ ನಂಗೆ ಬಂದಿ ಹ್ಮ್ ನೀವು ಒಂದ ಅಂದ್ರಲ್ಲ ಅದೇ ಏನ್ರಿ ಮೊನ್ನೆ ಅವತ್ಂದ್ರ ಅಲ್ಲ
ಯಾವದ್ರಿ
ಮೊನ್ನೆನೆ ಹಿಂಗ ಒಂದ ಪಾರ್ಟ ಟೈಮ್ರ್ಕ್ ಮಾಡದ ನೀವು ಅದೇ ಹೇಳ
ಹಾ ಇದೇ ರೀ ಅದನ್ನ ನಾನು ಹೋಗಿದ್ದೆ ಒಂದ್ಸರ ಹೋಗ ಇಲ್ಲ ನಾ ಬರೇ ಫೋನಿನಾಗ್ ರ್ಕೊಂಡಿವವಿ ಹೇಳಿದ್ರು ಫೋನಿಗೆ ಅದೇ ಡಾಕ್ ಕ್ಯಮೆಂಟ್ ವೆರಿಫಿಕೇಶನ್ ಮಾಡಬೇಕ ಅದ ಮಾಡ್ಬೇಕ ಅಂತ ತಂದ್ರ ಆಯ್ತು ಮಾಡ್ಸಮ್ಮ ಅದ್ಕೇನ ಆದ್ರೆ ಫಿಕ್ಸ್ ಬೇಕಲ್ಲ ಮತ್ತ ಎಲ್ಲಾ ಮಾಡ್ಸಿದಾಗ ನಜಾ ಬರ ಪಕ್ಕ ಬೇಕಲ್ಲ ಹ್ಮ ಅದನ್ನ ಗ್ಯಾರಂಟಿ ಕೊಡಲ್ಲ ಅವರು ಇಂಟರ್ವ್ಯೂ ಕೊಡಬೇಕಂತ ಟ್ರೈನಿಂಗ್ ಆದ್ಮೇಲೆ ಇಂಟರ್ವ್ಯದಾಗ ಸೆಲೆಕ್ಟ್ ಆದ್ರೆ ಮಾತ್ರ ಜಾಬ್ ಅಂದ್ರೆ ಸಾವಿರ ರೂಪಾಯಿ ಆ ಕಡೆ ಹೋಗಿನನ
ಅಲ್ಲಾ ಎಲ್ಲ ಕಡೆ ಫಸ್ಟ್ ಇಂಟರ್ವ್ಯೂ ತಗೊಂಡಿಂದ ಆಮೇಲೆ ಅದ್ರ ತಕ್ಕಂತ ಪ್ರೊಸೆಸಂಗ್ ಟ್ರೈನಿಂಗ್ ಕೊಡ್ತಾರೆ ಇವರಾ ನ್ರೀ ಟ್ರೈನಿಂಗ್ ಆ
ಹ್ಮ್ ಟ್ರೈನಿಂಗ್ ಆದ್ಮೇಲೆ ಇಂಟ್ರ್ ಸೆಲೆಕ್ಷನ್ ತಗೊಳಿಲ್ಲಂದ್ರೆ ಇಂಟ್ರ್ ಹಾಕ್ ಕೊಡ್ಬೇಕು ಆ ಪೇಮೆಂಟ್ ಸಲ ಅಂದ್ರ ಕೊಡಕತ್ತಾರ ಅವ್ರ ಇಷ್ಟೇ ಮ್ಯಾಗೆ ಗೊತ್ತಲಾಗತ್ತದಲ್ಲ ಇಲ್ಲಿ ಅವ್ರಗ್ ಒನ್ ತೌಸಂಡ್ ಸಿಕ್ತಾವಪ್ಪಾ ಮೊದಲಿಗೆ ತಗೊಂಡ್ರೆ ಮೊದಲಿಗೆ ಇದ್ ಮಾಡಿದ್ರೆ ಆಮೇಲೆ ತಗಕೊಡದ ಬಿಡೋದು ಅವ್ರ ಸುತ್ತ ಏನ್ ಮಾಡಕ್ಕ ಆಗಲ್ಲ ಅವವಾಗ
ಅವ್ರು ನಮ್ಮನ್ನು ಗೈಡ್ ಮಾಡಿದ ಇದಂದ್ರೆ ಅವ್ರಗ್ನ್ಕಮ ಇರುತ್ತೆ ಮಾಡೆ ಅಲ್ಲೇ ಒಬ್ರು ಜಗಳ ಹತ್ತತಿ ಬಿಟ್ಟಿತ್ತು ಒಬ್ಬರು ಬಸವರಾಜನವರು ನಮಗ ಹಾಕ್ಯಾರ ಒಬರು ನಿಮ್ಗ್ ಇವ್ರ ನಾವ ಅನಾರ ಹಾಕಿವವಿ ಇ ಹೆಂಗ ಒಬ್ರಗೊಬ್ಬರು ಬರ್ತದ ಅಂದ್ರೆ ಒಬ್ಬ್ರನ ಅವರು ತೋರ್ಸಿ ಕೊಟ್ಟ ರ ಅವ್ರಿಗೆ ಇನ್ಕ್ ಇರುತ್ತಾನಂತ
ಹೌದತ ಅವ್ರಿಗೆ ಯಾರನ್ನ ಒಬ್ಬ ಕೆಲಸ ಹಚ್ಚಕ ಕೊಟ್ರ ಅವ್ರಿಗೆ ನಾರ ಇರ್ತದ ಆ ಕಮಿಷನ್ ಹ ಇರ್ತದೆ ನಮ್ಮ ನಾವ್ ಇಂಥವ್ರಗ ಇದ ಮಾಡಿವ ಈಗ ಬೇರೆ ಬೇರೆ ವರ್ಕ್ ಫ್ರ್ ಹೋ್ ಹಂಗ ಇರ್ತ ಅವರು ಇಷ್ಟ ಟಮ ಅಂತ ಇಷ್ಟ ನಂಬರ್ ಕೊಟ್ಟಿರ್ಾರ ಅವ್ರಿಗೆ ಆ ಟೀಮಿಿಗೆ ಅವರೇ ಲೀಡ್ ಮಾಡ್ಬೇಕು ಅವ್ರೇ ವಿಚಾರಗಳು ಅವರಿಗೆ ಅವ್ರೇ ಗೈಡೆನ್ಸ್ ಕೊಡ್ಬೇಕ ಏನ್ ಗೊತ್ತಾಗಲಿಲ್ಲ ಅಂದ್ರೂ ಅವ್ರಿಗೆ ಕೇಳ್ಬೇಕು ಏನಾರ ತೊಂದರೆ ಆದ್ರೂ ಅವ್ರಿಗೆ ಕೇಳಬೇಕ ಅವರು ಅವರು ಒಂದ್ ವೇಳೆ ಐತ ಜಾಯಿನ್ ಆದರು ಅಂದರೆ ಅವ್ರಿಗೆ ಪೇಮೆಂಟ್ ಹೆಂಗೆ ನಮಗೆ ಸಿಗ್ತದ ಹಂಗೆ ಕಮಿಷನ್ ಅವ್ರಿಗೆ ಸಿಗ್ತದೆ ನಾು ಬೇರೆ ಕಡೊ ಒಂದ್ಸಲ ಕೇಳೇನಿಂಥ ವಿಷಯ ಹ್ಮ
ಅದು ಪಜಾಬದಗ್ ಗಾದಂತ ನು
ರಾಲೆ
ಹ್ಮ್
ಹ್ಮ್
ಪಂಜಾಬ್ದಾಗ್ ಅದಂತ್ರಿ ನ್ ಬ ಬಿನಸ್ ಅದು
ಹ್ಮ್ ಪಂಜಾಬ್ ಆಗಿತ್ತ ಅಂದ್ರೆ ಹ ಸುಮ್ಮ ಅಂತಾರದು ಇಲ್ಲಿ ನೋಡಿದ್ರೆ ಯಾವ್ದು ಸ್ಟಾಫ್ ಅಷ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸಲ್ಲ ನನಗೆ
ಅನ್ಸಲ್ರಿ ಏಜ್ನ್ ಲಿಮಿಟ್ನಾಗ ಅಂದ್ರ ನ ನಮ್ಮನೆ ಏಜಾಗ
ಎಲ್ಲಾರೂ ಇಂಥವ್ರು ಏನ್ ವರ್ಕ್ ಮಾಡ್ತಾರ ಅನ್ನಂಗ ನ
ಅವಂಗ ಅ ನೋ
ಹ್ಮ್ ನಾವ ಇಲ್ಲಿ ಇಷ್ಟ ಸರ್ಟಿಫಿಕೇಟ್ ತಗೊಂಡ್ ಓಡಾಡಾಕತ್ತೀವಿ ನಮಗಂತ ಕೆಲಸ ಸಿಗವಲ್ಡು
ಹ್ಮ್
ಅವ್ರರಿಗೇನು ಅಂಂತ ಪರಿ ಆ ಕ್ವಾಲಿಫಿಕೇಶನ್ ಅಷ್ಟೇನು ಟ್ಯಾಲೆಂಟ್ ಆದ ನಂಗಗೆಯರು
ಹೆಂಗ್ ಮಾಡ್ತಾರನ್ರರಿ ಅವ್ರು ಮಾಡದ ಬಲೆಯ ನಾವ್ ಹೇಳದ ಬಲ್ಲ ಅ ನಂಗಯ್ಬಟ್ಟ
ಹೌದು ಅವಕ ಸುಮ್ಮ ಅಂತ ಫ್ರೀ ಇದ್ರೆ ಹೋಗಿ ಜಾಯ್ನ್ ಆಕ್ತ ವಿ ನೋಡ ಈ ಬರ ಒಂದ್ ಸಾವಿರ ಅಂ ಅದು ಒಂದೂರ ಎರಡು ನ ನೂರ ಅಂದ್ರೆ ಹೋಲಿ ಬಿಡ ಅಂತ ಹೇಳ ಸು ಮಾಡ್ತಿದ್ವಿ ಒಂದ್ ಸಾವಿರ ಅಂದ್ರ ಹೆಂಗ್ ತರಬದು ಪಾಪ ಸರ ಬ ಬರ್ಬೇಕಲ್ಲ ಒಂದ್ ಇಂಟರ್ವ್ಯೂ ಸೆಲೆಕ್ಟ್ ಆದಿಂತ ಹತ್ರಕ ಒನ್ ಡ್ರೆಸ್ನು ಅದನ್ನು ಒಂದ್ ಸಾವಿರದ ಯ ತೋತಾರ ಫಸ್ಟ್ಿಗೆ
ಇ ಡಾಕುಮೆಟ್ಸ್ವೆರಿಫಿಕೇಶನ್ ನೀವು ಸಲೆಕ್ಟ್ ಆಿಲ್ಲ ಅ್ರ ಸಾವಿ ರೂಪಾಯ ನಿಮ್ಗೆ ಇರ್ದೆ ಅಂದ್ರ ಅದ ಮಾಡ ಬೋದು ಹ್ಮ್ ಹ್ಮ್ ಎಲ್ಲ ಅಂತಾರ ಅವರು ತಂಗಗೆ ಮಾಡ್ಬೇಕು ಹಂಗಗೆ ಅದ ರೂಲ್ಸ್ ಅಂದ್ರ ರೂಲ್ಸ್ ಅಂದ್ರ ನಮ್ಮ ಮನೆಯವಾರ ಬ್ಯಾಡ ಅಂದ್ರ ಹ್ಮ್
ಲ್ಲಾದೆ ಹ್ಮ ಏನು ಜಾಸ್ತಿ ಮಟೆ ಫರ್ನಿಚರ್ ಇಲ್ಲ ಏನಿಲ್ಲ ಸಿಸ್ಟಮ್ ಇಲ್ಲ
ಒಂದು ಪ್ಯಾನ್ ಇಲ್ಲ ಒಂದ ಏನ ಇಲ್ಲ ಏನಿಲ್ಲಾರ
ಸಿಸಷ್ಟಟರ್ ಮಿಲೆಾರ ದು ಮ ಹೆಸರಿ ಗಷ್ಟ ವಧಾಡಬ್ಯಾಚ್ ಕುರ್ತ ಚ್ಚಿ ಹಾಕೊಂಡ್ ಕುಂತಾರಷ್ಟೆ ಯಾರು ಎಲ್ಲಾ ನೋಡಿದ್ರ ಬತ್ತಾತ ಎಲ್ರ ಕಳ್ರ ಕದಿಮರಾರ
ಕದಿಮ ಯಾರ ಅವರು ಸಾವಂತ ಗತ್ತ ಎಮ ಡಿ ಅನ್ನೋದು ಗೊತ್ತಿಲ್ಲ ಏ ಅನ್ನೋದು ಗೊತ್ತಿಲ್ಲ ಅವನು ಸನ ಕ ಸಣ್ಣವನನ್
ಸಣ್ಣುಲ್ಲ ಅದೇ ನತ ಸುಮ್ಮ ಎಲ್ಲ ಸುಮನೆ ಕಪ್ಪಳ ಪಿಪ್ಪಳ ಹಿಂಗೆ ನಡೆಸ್ಕೊಂತಿರ್ತಾರೆ ಒಬ್ಬ್ರೊಬ್ಬರು ಬೇಕಂತ ನೀ ಅಡ್ರೆಸ್ ಕೇಳಿ ಬಂದಿರ್ತಾರಲ್ಲಾ ಅಡ್ರೆಸ್ ಇಲ್ಲಾದ್ರೆ ಯಾರ ಜಾಯ್ನ್ ಆಗಲ್ಲ ಅಂತ ಹೇಳಿ ಹೆಂಗ ಮಾಡ್ಕೊಂಡಾರ ನ
ಹೌದೌದು
ಹ್ಮ ನೀವ್ ಆಪ್ಗಳೆಲ್ಲ ಹಿಂಗಗೆ ಇರ್ತಾವ ಮೊದ್ ಇಂಡಿಯನ್ ಮನಿ ಆ್ಯಪ್ ಅಂತ ಒಂದಿತ್ತು ಅದು ಜಾಯಿನ್ ಮಾಡ್ಸ್ಬೇಕು ಅದ್ರಲ್ಲಿ ನಂಬರ್ ಕೊಡ್ತಾರ ಅವರು ಇಂಥ್ ಇಷ್ಟ ಡಿವೈಡ್ ಮಾಡ್ತಾರೆ ಇಷ್ಟ್ ನಂಬರ್ಗ ನಾವ ನ್ ಮಾಡ್ಬೇಕು ಅವ್ರಿಗೆ ಆ ಆ್ಯಪ್ ಬಗೆ ಎ ಫರ್ಮಿಷನ್ ಕೊಟ್ಟ ಅವ್ರ ಫೋನ್ಗ ಅವ್ ಡೌನ್ಲೋಡ್ ಮಾಡ್ ಅ ಇದು ಮೇ ಬಿ ಯೂಟ್ಯೂಬ್ ನಾಗ ಬರ್ತ ನೋಡ್ರಿ ಇದು ಇನ್ನ ಮಾಡ್ತಾರ ಇ ಮಾಡ ಮಾಡ್ತಿರ್ತಾರ ಅವ್ರ ಅದಕ್ ಹಂಗ ಕೋರ್ಸಸ್ ಗಳು ಇರ್ತಾವ ಅದ್ರ ಮೂರ್ ಸಾವಿರದ ಮೂರ್ ಸಾವಿರ ರೂಪಾಯಿ ಕೊಟ್ಟ ಟೇಲರಿಂಗ್ ಕ್ಲಾಸ್ ಹಿಂಗ್ ಕುರಿ ಸಾಕಾಣಿಕೆ ಮೀನ್ ಸಾಕಾಣಿಕೆ ಇರ್ತಾವಲ್ಲಾ ಹ ಅವವುಕ್ರ ಬಗ್ಗೆ ಅವವು ಕೋರ್ಸ್ಗಳು ಇರ್ತಾವ ಕೋರ್ಸ್ ಗಳು ಮಾಡ್ಬೇಕ ಅವ್ರು ಮೂರ್ ಸಾವಿರ ಕೊಟ್ಟು ಜಾಯಿನ್ ಆದ್ರೆ ಇವ್ರಿಗೆ ಇನ್ಕಮ್ ಇರ್ತ ಮತ್ತ
ಮತ್ತ ಅದನ್ನ ಲಾಭ ಇರ್ತದ ಅಂದ್ರೆ ಅದ್ ಮಾಡ್ಬೋದ್ರಿ ಇದ ಏನಲ್ಲ ಮತ್ತತ್ ಇದ್ ಏನಿಲ್ಲಾ ನಮ್ಮ ಮನೆಯವ್ರ ಅಂದ್ರರು ಮಾಡ್ತರ ನಮ್ಮ ಮೋದಿ ಕೇರಿ ಅಂತ ಏನ ಲಾಭ ಆದ್ರರು ಆಗದ ಅಂತಂದ್ರರು ನಾನು ಹಂಗ ವೆಸ್ಟ್ಂಡಸ್ ಕಂಪನಿ ಇರ್ತಾವಲ್ಲ ಆ ತರ ನಂತ್ರ ನೀವು ಹೋಗಿ ಫೀಲ್ಡ್ ಸೇಲ್ ಮಾಡಬೇಕ ಪೀಡ್ ಹೋಗಿ ಸಲ್ ಮಾಡ್ರ ಮನ ಮನಿ ಹೋದ್ರ ಅವ್ರು ಹಳ್ಳೇ ಮಂದಿ ಮಬ್ಬ ಇರ್ತಾರ ತಗೊಂಡ ನಾನ್ ತಗೋತಾರ ಅಂತ ಇವರು ಪೋನಾಗೆ ಮಾಡ ಯಾಕಂದ್ರೆ ಎಲ್ಲಾರ ನೋಡ್ ನೋಡಿ ಬುಕ್ ಮಾಡಾರ ಇರ್ತಾರಲ
ಈಗೆಲ್ಲಾನ ಎಲ್ಲಾ ಫೋನ್ಗ ಮಾಡ್ತಾರೆ ಎಲ್ಲಾ ಮೀಶೋ ಮಿಂತ್ರಾ ಅವ ಫ್ಲಿಪ್ಕಾರ್ಟ್ ಎಲ್ಲಾ ಒಂದಕ್ಕೊಂದು ಬ್ರಾಂಡೆಡ್ ಆ್ಯಪ್ ಗಳಾವೆ ಈಗ
ಈಗ ಏನಂದ್ರ ಅವ್ರು ಯಾಪ್ ಸಜೆಷನ್ ಮಾಡ ಮಾಡದಂಗ ನೋ ಅಷ್ಟೇ ಅವರು
ಹ್ಮ್ ಯಾಕ್ ಬಿಟ್ರ ಮತ್ತೆ ಏನಿಲ್ಲ ಹ್ಮ್ ನಮ್ಗೆ ತಗೋರಿ ಅಂತಾರ ಫಸ್ಟ್ ನೀವ್ ಹಾಕೋಬೇಕ್ರಿ ಹಾಕೊಂಡ್ರೆ ಮುಂದ ಅವ್ರರುಗ್ ಗೊತ್ತಾತದ ನಿಮ್ ಇಂತ ಬ್ರ್ಯಾಂಡೆಡ್ ಈ ನಾವು ಮಂದಿ ಹೇಳಕಕ್ ಹೋದ್ರ ನಿಮ್ಗೆಾಕ್ಯರನ ಅಂತ ಅವ್ರು ಕೇಳೋಬೇಕಕ್ ಅಲ್ವ
ಹೌದೌದು ಹ್ಮ್
ಅವ್ರು ಇವ ಆಗವಲ್ಲ ಹೋಗವಲ್ಲ ಬಿಡು ಪಕ್ಕ ಇಕ್ಕ ಹೆಂಗಾನ ಆಗ್ತ ಜನ
ಹೌದು
ಹಾ
ಮತ್ತ ಅಡ್ಗೆ ಮಾಡ್ಬೇಕ್ರಿ
ನಾಡೋಕ ನೋಡ್ರಿ ಪಲಾವ್ ರೈಸ್ ಸ್ವಲ್ಪ ಸುಮ್ಮ ಚಿಂ ಫಲ್ ತರಕಾರಿ ಹಾಕಿ ಒಂದ್ಳ್ಗಡ್ಡಿ ಒಂದ್ಮೇಣಸನ್ಯಿ ಒಂದ ಟಮಟ ಹಾಕಿ ಸ್ವಂತ ಆಲೂಗಡ್ಡಿಯಲ್ಲಿ ಜಾಸ್ತಿ ಇದನ್ನು ಎಲ್ಲ ರ
ಹ್ಮ್ ಹ್ಮ್
ಐಟಮ್ ಎಲ್ಲ ಬಜಾರ್ರ್ಕು ಹೋಗದ ಅಲ್ಲ ಲೇಟ್
ಹ್ಮ ಲೇಟ್ ಆಯ್ತ ಬರದಲ್ಲ ಹ್ಮ್
ತ್ ಬಸ್ ಅದ್ರ ಬೇರೆ ರಷ್ಯಾ ರಷ್ಯಾ ಆಧಾರ್ ಕಾರ್ಡ್ ್ ಮಾಡದ ಅಂತರ ದಾಳಿ ಒಡ್ಲಿ ನಮಗಂತ್ರ ಅಷ್ಟು ಬೇಸರ ಆಗಿಬಿಟ್ಟದ ಬಸ್ಸಿನ ಕಾಲ
ಬಸ್ಸಗಳ ಜಲ್ದಿ ಬಿಡಲ್ಲ ಅದ್ರಾಗ ಫುಲ್ನು ಫುಲ್ ಬಸ್ಸಗಳು ಈ ಆಧಾರ್ ಕಾರ್ಡ್ ಸಲೆ ಅಂದ ಕುೂಂತರ್ ಬೈಸ್ಕೊಬಕ್ ನಿಂತ ಎನ ದಸ
ನಾವ್ ಹಂಗೆ ನಮಗೆನ್ ಚೀಟ್ ಸಿಕ್ತಾವಂದಏ ಹೆಣ್ಮಕ್ಳಾಗಿಂದಾನ ಎಲ್ಲ ಗಣ್ಮಕ್ಳಗ್ ಆತರ ಮಾತಾತಾರೆ ಅವ್ರ ಮನಾಗ ಒಂದ ಹೆಣ್ಮಕ್ಳ ಅನ್ನೋ ಟ್ಕೊಂಡ ಮಾತಾಡ್ಬೇಕು ಹ ಅವ್ರೇ ಮಾತಾಡ್ತ ಹ ನಾವೇ ನಾವಗ ಹೇಳಿವೇನು ಸಿದ್ದರಾಮಯ್ಯಗ ಮಾಡಂದ ಕಸರು
ಹ್ಮ್ ಯಾರ್ ಬಂದ್ ಅವಕಾಶ ಯಾರ್ ಸುಂದ್ ಬಿಡ್ತಾರೆ
ಹಾ ಅಷ್ಟ ಮಾಡ್ಕೋಣ ಹೆಂಗಂತನ ಅವ್ರ ಮನ ಹ್ಮ ಎಂದ್ರ ಒಂದ್ ಟೈಮ್ನ ಹೋಗಿ ಹೋಗ್ತಾನ ಒಂದೇ ತ್ ಮಾಡಾನ ಮಾಡ್ತ ಏನು ಊಟ ಮಾಡ್ತಾರ ಅತ್ರಿ ನಾನ್ ನಾಲ್ಕಕ್ತ್ತದ ನಿಂತಾರ ಅಷ್ಟ ನಿಂತಾಡ್ರಿ ಹ
ಹ್ಮ್ಮ್.